ಟಿ ಚೆನ್ನಾಗ್ ನಮಸ್ತೆ ಚೆನ್ನಾಗಿದಿವ್ ನೀವು. ನಿಮೆಸ್ರು.
ಭೂಮಿಕಾ ಅಂತ ನಿಮೆಸ್ರು.
ಹಲೋ ನಿಮ್ ಹೆಸ್ರು ಅಂತ, ಹ ನನ್ ಹೆಸ್ರು ಶ್ರೆಯಾ ಅಂತ ಹೇಳಿ.
ಏನ್ ಮಾಡ್ತಿದ್ರಿ.
ನಾನೇನಿಲ್ಲಾಪ್ಪ ಹಾಗೆ ಸುಮ್ಮ್ನೆ ಕೂತಿದ್ದೆ ನೀನೇನ್ ಮಾಡ್ತಿದ್ಯ.
ನಾವ್ ಸುಮ್ನೆ ಇದ್ವಿ ಮಲ್ಕೋಡಂಗೆ.
ಹಾ ಸುಮ್ಮ್ನೆ ಕೂತಿದ್ರೆ ಅನ್ನಂಗ್ ಆಯ್ತು.
ಹಾ ಹೌದು.
ಹ್ಮ್ ಏನ್ ಮಾಡ್ತಿರೋದು ಕೆಲ್ಸನ ಏನು ಓದ್
ಇಲ್ಲ ಇನ್ನು ಓದ್ತಿದ್ದೀನಿ ಇಂಜಿನಿರಿಂಗ್.
ಓ ಇಂಜಿನಿಯರಿ ನಾನು ಅದನ್ನೇ ಓದ್ತಿರೋದು ಸೇಮ್.
ಯಾವ್ ಬ್ರಾಂಚ್ಜ್ ತಗೊಂಡಿದಿರಾ ನೀವು.
ನಾನು ಸಿ ಎಸ್ ತಗೊಂಡಿದ್ದೀನಿ, ನೀವ್ ಯಾವ್ ಬ್ರಾಂಚು ಇ ಸಿ ಬ್ರಾಂಚಾ ಹ ಹ. ಹೇಗಿದೆ ಡೈಲಿ ರೊಟೀನ್ ಎಲ್ಲ ಅಂದ್ರೆ ದಿನನಿತ್ಯ ಏನ್ ರೊಟೀನ್ ನಿಮ್ದು.
ಏನಿಲ್ಲ ಬೆಳಗ್ಗೆ ಎದ್ದೇಳು ಬೆಳಗ್ಗೆ ಬೇಗ ಎದ್ದೇಳ್ಬೇಕಂತ ಅನ್ಕೊಂತೀವ್ ಅಷ್ಟೇ.
ಎಷ್ಟ್ ಗಂಟೆಗೆ ಒಂದ್ ಆರ್ ಗಂಟೆಗ್ ಎಳ್ತೀರಾ.
ಲ ನಾವ್ ಆರ್ ಗಂಟೆಯಿಂದ ಅಲರಾಮ್ ಇಟ್ಟಿರ್ಥಿವಿ. ಎದ್ದೇಳೋದ್ ಇದು ಒಂದು ಕ್ಲಾಸ್ ಇರೋದೊಂದ್ ಒಂಬ್ತ್ ಗಂಟೆಗೆ. ಸೊ ಎದ್ದೇಳೋದು ಒಂದ್ ಎಂಟ್ ಗಂಟೆ ಎಂಟುವರೆ ಆಗಿರುತ್ತೆ.
ನೀ ಎಂಟ್ ಗಂಟೆಗೆಲ್ಲ ಎದ್ದು ಯಾವಗ್ ಸ್ನಾನ ಮಾಡ್ಕೊಂಡ್ ಹೋಗ್ತೀರಿ.
ಅಂದ್ರೆ ನಮ್ ಹಾಸ್ಟ್ಲ್ ಮತ್ತೆ ಕಾಲೇಜ್ ಹತ್ರ ಇದೆ.
ಹಾ ಹಾ ಹಾ ಹಾ.
ಹತ್ರಲು ಬೇಗ ಎದ್ದ ರೆಡಿಗ್ ಹೋಗ್ಬೊದು. ಅದಕ್ಕೆ ಅವಾಗ್ ಎದ್ದು. ಕೊಲೆ ಅವಾಗ ತಿಂಡಿ ಒಂಸಲ್ಲಿ ಮಾಡತ್ವಿ ಇಲ್ಲ ಅಂದ್ರೆ ಮಾಡಲ್ಲ.
ತಿಂಡಿ ಚೆನ್ನಾಗ್ ಕೊಡಲ್ವಾ.
ಕೊಡ್ತಾರೆ ಬಟ್ ಹ್ಮ್. ತಿಂಡಿಗಿಂತ ಇದ್ ಮಧ್ಯಾಹ್ನ ಊಟ ತಿನ್ಬೊದು.
ಓಕೆ ಓಕೆ.
ರಾತ್ರಿಗಿಂತ ಮಧ್ಯಾಹ್ನ ಚೆನ್ನಾಗಿ ಮಾಡ್ತಾರೆ ಊಟ. ಅದಕ್ಕೆ ಅಲ್ಲಿ ಸ್ವಲ್ಪ. ಫಸ್ಟ್ ಕಾಲೇಜ್ ಹೋಗ್ತೀವಿ ಅಲ್ಲಿ ಕ್ಲಾಸಸ್ ಇದ್ರೆ ಕೇಳ್ತೀವಿ ಸೊ ಬಂಕ್ ಮಾಡ್ತೀವಿ.
ಹಾ ಕ್ಲಾಸ್ ಬಂಕ್ ಮಾಡ್ತೀರಾ.
ಕ್ಲಾಸ್ ಬಂಕ್ಮಾಡ್ತೀವಿ ಯಾಕಂದ್ರೆ ನಮ್ಮ ಫ್ರೆಂಡ್ ಎಲ್ಲ ಸ್ವಪ ಎಲ್ಲ ಬೇರೆ ಬೇರೆ ಕ್ಲಾಸ್ಲ್ಲ ಇದಾರೆ.
ಓಕೆ.
ಯಾಕಂದ್ರೆ ಎಲ್ರು ಒಟ್ಟಿಗೆ ಎಮಿಟ್ ಆಬೇಕಂದ್ರೆ ಕ್ಲಾಸ್ ಬಂಕ್ ಮಾಡ್ಬಡ್ತತಿವಿ. ಬಂಕ್ ಮಾಡಿ ಸ್ವಲ್ಪ ಎಂಜಾಯ್ ಮಾಡ್. ಹಕೊಂಡು ಮತ್ತೆ ಮ್ಯಾಹ್ನ ಊಟ. ತಿನ್ನು ಮತ್ತೆ ಕ್ಲಾಸ್ ಹೋಗು ಮತ್ತೆ ಬೇಗ ಮುಗಸು ಮತ್ತೆ ಸಂಜೆ ಬಾ ಮಲ್ಕೋಬಿಡು. ಒಂದು ಮೂರ್ ನಾಲ್ಕ ಅವರ್. ತಂಪಗ್ ಮಲ್ಕೊಂತೀವಿ. ಮುಂದೆ ಡೈರೆಕ್ಟ್ ಊಟಕ್ಕೆ ಊಟಕ್ಕೆ ಹೋಗ್ಮೇಲೆ ಒಂದ್ ಸ್ವಲ್ಪ ಆಚೆ ಕುೂತ್ಕೊಂಡು ಫ್ರೆಂಡ್ಸ್ ಜೊತೆ ಎಲ್ಲ ಮೀಟಿಂಗ್ ಮಾಡ್ಕೊಂಡು.
ಹ ಹ್ಮ್ ಚೆನ್ನಾಗಿದೆ ಅಂದ್ರೆ.
ಹಾ ಚೆನ್ನಾಗಿದೆ ನೀವು.
ನಾವ ಸೇಮ್ ನಿನ್ ಬೆಳಗ್ಗೆ ಒಂದ ಏಳುವರೆಗೆ. ಎಂಟು ಗಂಟೆಗೆಲ್ಲ ಹೇಳ್ತೀವಿ.
ಹಾ.
ಎದ್ದು ಸ್ನಾನಗಿನ ಮಾಡ್ಕೊ.
ಹಾ.
ಸ್ನಾನ ಮಾಡ್ಕೊಂಡು ಇದು ಬ್ರೇಕ್ಫಾಸ್ಟ ನಷ್ಟ ತಿಂದು ಬೆಳಗ್ಗೆ ನಷ್ಟ ತಿಂದು. ಚೆನ್ನಾಗಿದ್ರೆ ತಿಂತೀವಿ ಇಲ್ಲಾ ಅಂದ್ರೆ ಇಲ್ಲ. ನಾಷ್ಟ ತಿಂದು ಕಾಲೇಜ್ಗೆ ಹೋಗ ಹ ನಾನು ಅಷ್ಟೇ. ಲ್ಲ ಇರೋದು
ಹಾ
ೋಗ ಡಿ ಕಾರ್ಡ್ ಬಿಟ್ಟೋಗ ಮತ್ತೆ ಐ ಡಿ ಕಾರ್ಡ್ ಇಲ್ಲ ಅಂತ ಮತ್ತೆ ಅವ್ರು ಕಳಸುದು ಮತ್ತೆ ಹಿಡ ಕಟ್ತ ತಗೊಳಕ್ ಬರೋದು ಕ್ಲಾಸಿಗೆ ಹೋಗಿ ಫಸ್ಟ್ ಆರ್ ಕ್ಲಾಸ್ ಅಟೆಂಡ್ ಮಾಡಿ ಕ್ಲಾಸಲ್ಲಿ ಕೂತ್ಕೊಂಡು ನಮ್ ಕ್ಲಾಸ್ ಅಲ್ಲಿ ಹ ಇದು ಮಡಕ್ಕೆ ಕಿಟ್ಲೆ ಮಾಡೋಕೆ ಅಲ್ಲಿ ಲೆಕ್ಚರ್ ಪಾಠ ಮಾಡ್ತಿರ್ತಾರೆ ನಾವು ಫ್ರೆಂಡ್ಸ್ ಫೋನ್ ತಗೊಂಡು ಅವ್ರು ಸೈಲೆಂಟಲ್ಲಿ ಹಾಕಿರ್ತಾರಲ್ಲ ಫೋನ್ ಸೈಲೆಂಟ್ ಇಂದ ತಗ್ದು ಕಾಲ್ ಮಾಡ್ಬಿಡದು ಅವರಿಗೆ ಫಲ್ ಫುಲ್ ಜೋರಾಗಿ ತೊಂಡ್ ಬಂದ್ಬಿಡುತ್ತೆ ದಿನ ಪಾಪ ಅಲ್ಲಿ ಚಾರ್ಜ್ ಇಲ್ಲ ಅಂತ ಚಾರ್ಜ್ ಇಟ್ಟಿರ್ತಾರೆತಪ್ಪ ಣ ಬಾಯ್ಸ್ ಸಿ ಇಟ್ಟಿರ್ತಾರೆ ಚಾರ್ಜ್ ಗೊತ್ತಿರ ಅವ್ರೆ ತಾರಲ್ಲ ಹೋಗಿ ಮೆಲ್ಗ್ ಹೋಗಿ ಅವ್ರ ಫೋನ್ ಸೈಲೆಂಟ್ ಇಂದ ತಗದ ಬಂದ್ಬಿಡದು ಮನೆ ಏನಾಗಿದೆ ಅಂದ್ರ ನಮ್ಮ ಕ್ಲಾಸ್ ಒ್ ಹುಡ್ಗಕ್ ಒಂದ್ ಸ್ವಲ್ಪ ಅಪ್ಪ ಪರಿಚಯ ನನ್ನ ಫ್ರೆಂಡ್ಸಿಗೆಲ್ಲ ಕ್ಲೋಸು ಅವನು ಅವ ಅವ್ರಿಗೆ ಗೊತ್ತ ಒಂದು ಸಾಂಗ್ ಬಿಂದು ಕನ್ನಡ ಯಾವದೋ ಒಂದ್ ಮಾಸ್ ಸಾಂಗ್ ಐತೆ ಅಂತ
ಹಾ
ಅದಕ್ಕೆ ಒಂದು ಫೋನು ಹೋಗಿ ಮೆಲ್ಲಿಗೆ ಹೋಗಿ ಸೈಲೆಂಟ್ ತಗದು ಫುಲ್ ವ್ಯಾಲ್ಯೂಮ್ ಜೋರುಟ್ಬಿಟ್ಟು ಬಂದು ಏನು ಆಗಿಲ್ಲ ಅನ್ನೋ ತರ ಕುೂತ್ಕೊಂಡು ಕಾಲ್ ಮಾಡ್ಬಿಟ್ಟಿದ್ದೀವಿ ಕ್ಾಸ್ಲ್ಲಿ ಫಲ್ ಮನ್ ಪಟ್ಟ ಮಾಡ ್ರೆ ಫುಲ್ ಜೋರಾಗಿ ಸೌಂಡ್ ಬಂದ್ಬಿಡ್ತಪ್ಪ ಪ್ಪಾ ಸಾಂಗು ಹನ್ಮ ಮ್ಯಾಮ್ ಬೈರ್ಲಿಲ್ಲ ಹೂಲ್ ಫೋನ್ ಯಾರ್ ಫೋನ್ ಅದದು ಅಂತ ಕೇಳಿದ್ರ ಆಯ್ತಾ ಹು ಮ ಮನ್ೆ ಫನ ಫೋನ್ ಅಂತ ಓಡ್ ಬರ್ತಿದ್ದಾನೆ ಅಲ್ಲಿ ಡಯಸ್ ತಟ್ಟಿ ಬೀಳ್ತಿದ್ದ ಪಾಪ ಮತ್ತೆ ಅವ ಮತ್ತೆ ನನ್ ಫ್ರೆಂಡ್ ಹೋಗ ಬೀಳ್ತಾನಂತೆ ಮತ್ತೆ ಕಾಲ್ ಅವಳೇ ಕಟ್ ಮಾಡಿದ್ ಆಯತ ಕಟ್ ಆಯ್ತ ಅಂತ ಹೋಗಿ ಮತ್ತೆ ಕೂತ್ಕೊಂಡಿದಾನೆ ಅವ ನಿನ್ನ ಹೋಗಿ ಕೂತ್ಕೊಂಡಿಲ್ಲ ಮತ್ತೆ ಫೋನ್ ಹತ್ಬಿಟ್ರು
ಹಾ
ಪಾಪ ಅವ್ನಿಗೆ ಹೆಂಗ ಆಯ್ತು ಅಂದ್ರೆ ಅವತ್ತು ಮ್ಯಾಮ್ ಕಡೆ ಬೈಸ್ಕೊತಿದ್ದ ಅವನು ಅವ್ನು ಹೋಗಿ ಜಾಗ ಕೂತಿದ್ದಾನೆ ಪದ್ನನ್ ಮಗ ಅವೋಗ ಕೂತ್ ಮೇಲೆ ಆದ್ರೂ ಫೋನ್ ಸೈಲೆಂಟ್ ಆಗ್ತಾನೆ ಅಲ್ಲಿ ಹದ್ಮೇೂ ಸೈಲೆಂಟಗ ಆಗಿಲ್ಲ ಮತ್ತೆ ಂಗ್ ಮತ್ತೆ ಹಚ್ಚಿದ್ರು ಮ್ಯ್ಾರ್ನಿಂಗ್ ಕೊಟ್ಟ ಎಷ್ಟ ಸತಿ ಫೋನ್ ಬರೋದು ಸೈಲೆಂಟ್ ಹಾಕದಲ್ವಾ ನಿಂಗೆ ಫೋನು ಅಂತ ಬೈವರು ಪಾಪ ಗೆ ನಾವ್ ಮಾಡ ನಾವ್ ಮಾಡೋದಕ್ಕೆಲ್ಲಾ ಅವರು ನೀವ್ ಹುಡುಗೂರು ಬೈಸಿಕೊಂತರೆ ಕ್ಲಾಸ್ ಅಲ್ಲಿ.
ಅದೇ ಅದ ಆಲ್ಮೋಸ್ಟ್ ಎಲ್ಲಾ ಕ್ಲಾಸಲ ಆಗೋದೆ.
ಮತ್ತೆ ಅಷ್ಟೆಲ್ಲ ಕ್ಲಸ್. ಬೆಳಿಗ್ಗೆನೆ ಇಷ್ಟೆಲ್ಲ ಮಾಡ್ತೀವಿ ಮತ್ತೆ ಊಟಕ್ಕೆ ಮಧ್ಯಾಹ್ನ ನಮ್ದೊಂದ್ ಗ್ರೂಪ್ ಗ್ರೂಪ್ ಇದೆ ಫುಲ್. ಎಲ್ರೂ ಒಂದ ಕಡೆ ಕೂತ್. ಕರ್ಕೊಂಡು ಮಾತಾಡ್ಕೊಂಡ್ ಮಾತಾಡ್ಕೊಂಡ್ ತಿಂದಕೊಂಡ್ ಮತ್ತೆ ರೂಮಿಗೆ ಬಂದು. ಇನ್ನು ಕ್ಲಾಸ್ ಟೈಮ್ ಕ್ಲಾಸ್. ಸ್ಟಾರ್ಟ್ ಆಗ ಒಂದ್ ಹತ್ತು ನಿಮಿಷ ಆಗಿರುತ್ತೆ ಆ ಕ್ಲಾಸಿಗೆ ಹೋಗ್ತೀವಿ. ಡೇಲಿ. ಊಟ ಆದ್ಮೇಲೆ ಊಟ ಮತ್ತೆ ಕ್ಲಾಸಿಗೆ ಹೋಗ. ಬಂದ್ ಒಂದ್ ಕ್ಲಾಸ್ ಕಡ್ತೀವಿ ನೆಕ್ಸ್ಟ್ ಕ್ಲಾಸ್ ಇದ್ರು ಅಷ್ಟೇ ಬಿಟ್ರು ಅಷ್ಟೇ ಆಯ್ತು ಒಂದ್ ಕ್ಲಾಸ್ ಕೂತಿದೀವಿ ಊಟ. ರೂಮಿಗ್ ಬಂದು ಮತ್ತೆ ಫೋನ್ ನೋಡು ಅದ್ ಮಾಡು ಇದು ಮಾಡು ಅಂತ ಎಲ್ಲ ಮಾಡ್ಕೊಂಡು. ಸಿಸ್ತೊ ಫೋನ್ ನೋಡ್ ಕೊಂಡೆಲ್ಲೆ ಇರ್ತಿರ್ತಿವಿ.
ಚೆನ್ನಾಗಿರುತ್ ಹಂಗೆಲ್ಲ ಅಲ್ವಾ.
ಮತ್ತೆ ಸ್ನ್ಯಾಕ್ಸಿಗ್ ಹೋಗು ಸ್ನ್ಯಾಕ್ಸಿಗ್ ಹೋಗ್ ಸ್ನಾಕ್ಸ್ ತಿಂದ್ ಬಾ ಮತ್ತೆ ಅಲ್ಲಿ ಮತ್ ತ್ತೆ ಒಂದ್ ಗಂಟೆ ಎರಡ್ ಗಂಟೆ ಕುತ್ಕೊಂಡ್ ಮಾತೊಡಿ.
ಏಂಗ್ ಕೊಡ್ತಾರ್ ನಿಮ್ ಸ್ನ್ಯಾಕ್ಸು ಹಾಸ್ಟೆಲಲ್ಲಿ.
ಕೊಡ್ತಾರೆ ಒಂದ್ ಸ್ವಲ್ಪ ಇತ್ತೀಚಿಗೆ ಚೆನ್ನಾಗ್ ಕೊಡ್ತಿದ್ದಾರೆ ಅದು .
ಹ ಹಾ ಹಾ.
ನೂಡಲ್ಸ್ ಅಂತ ಹೇಳಿನ ಏನನ ಬೇರೆ ಬೇರೆ ಕೊಡ್ತಿದ್ದಾರೆ. ಮತ್ತೆ ಅಲ್ಲಿಂದ ಬಂದ. ಕೂತ್ ಸ್ನಾಕ್ಸ್ ತಿನ್ನು ಮತ್ತೆ ಮಾತೋಡಿ ನಿಂಗ್ ಗೊತ್ತಾ ನಮ್ ಕ್ಲಾಸ್ ಅಲ್ಲಿ ಹಿಂಗ ಆಯ್ತು ಅವನಿಂಗ ಮಾಡ್ದ ಇಲಾವ್ಹೆಂಗ್ ಮಾಡದ್ಲು ಹಂಗಾಯ್ತು.
ಅಂದ್ರೆ ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ಕ್ಲಾಸ್ ಅಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಮತಾ. ತಡಕ್ಕೆ.
ಹ್ಮ್ ಆ ಟೀಚರ್ ಹಿಂಗಧ್ಲು ಕಣೆ ಈ ಟೀಚರ್ ಹಂಗಧ್ಲು ಅವ್ಳಗ್ ಮಾಡ್ಬೇಕು ಇವಳಿಗ ಮಾಡ್ಬೇಕ್. ಹಿಂಗ ನಮ್ದ್ ಎಕ್ಸಾಮ್ ಹಂಗ ಐ್ತ್. ಹಂಗಾಯ್ತು ಅನ್ಕೊಂಡ್ ಏನೇನೋ ಏನೇನೋ ಮಾತಾಡ್ತೀರ್ಥಿವ್ ಒಂದೊಂದ್ಸತಿ ಅಂತಂತು ಸಂಬಂಧನೇ ಇರಲ್ಲ ಅವರು ನಮ್ಗೆ ಗೊತ್ತೇ ಇರಲ್ಲ. ಏನ್ ಗೊತ್ತಾ ಅವಳ ಹಂಗ ಮಾಡಿ. ಇವಳ ಹಿಂಗ್ ಮಾಡಿದ್ಲ್ ಅಳವ ಅವನ್ ಜೊತೆಗ ಇದ್ಲು ಇವನ್ ಜೊತೆಗ ಇದ್ಲು. ಏನೇನೋ ಮಾತಡ್ತಿರ್ತಿವ ಹುಚ್. ತರ ಆಮೇಲೆ ಲಾಸ್ಟಿಗೆ ಎಲ್ಲಾ ಮಾತಾಡೋದ್ ಮುಗಿದ್ಮೇಲೆ ಹೌದು ನಾವ್ಯಾಕ ಅವ್ರ ಬಗ್ಗೆ ಮಾತಾ. ತಿದ್ದಿವಿ ಅಂತ ನಾವೇ ನಮ ಸೆಲ್ಫ್ ನಾವೇ ಕೇಳ್ಕೊಂತ ಹ್ಮ ಎಲ್ಲಾ. ಅದೆ ಎಲ್ಲೋ ಟಾಪಿಕ್ ಇರುತ್ತೆೈತ ಫುಲ್ ಕೆಳಗಡೆ ಇಂತ ಎಲ್ಲ ಒನ್ ಕ್ಲಾಸ್ ಇಂತ ಸ್ಟಾರ್ಟ್ ಆಗಿ ಅವ್ರರು ಮದ್ವೆ ಮಾಡ್ಸಿ ಮಕ್ಕಳು ಮಾಡ್ಸಿ ಎಲ್ಲಾ ಮಾಡಸ್ ಬಿಟ್ಟು ಬಂದಿರ್ತಾರೆ ಅವ್ರನ ಅಷ್ಟ ದೂರ ಹೋಗಿ ಮಾತಾಡ್ ಮತ್ತೆ ಎಲ್ಲಾ ಮಾತಾಡೋದ ಮುಗಿದಮೇಲೆ ಹೌದು ನಾ್ ಎಲ್ಲಿಂತ ಏನಕ್ ಸ್ಟಾರ್ಟ್ ಮಾಡಿದ್ವಿ ಈ ಟಾಪಿಕ್ ಅಂತ ಮತ್ತೆ ಅದು
ಅದ್ ನೆನ್ಪ ಬರಲ್ಲ ಮತ್ತೆ ಅವಾಗ
ಅದೇಏನೋ ಮಾತಾಡಕ್ ಹೋಗಿ ಏನೇನೋ ಆಗಿರುತ್ತೆ ಮತ್ತೆ ಇಷ್ಟೆಲ್ಲ ಮಾತಾಡಿದ್ರ ಮಧ್ಯ್ಯಾ ನಾಲ್ಕು ಐದು ಜಗಳ ಆಗಿರುತ್ತೆ ನೀನ್ ಯಾಕಂದೆ ನೀನ್ ಯಾಕ್ ಹಂಗಂದೆ ನೀನ್ ಯಾಕ ಹಂಗಂದೆ ಅನ್ಕೊಂಡ್ ಅಲ್ಲಿ ಕಿತ್ತಾಡ್ಕೊಂಡ್ ಒಂದೆರಡು ತಾಸ್ ಕೆಳಗಡೆ ಕೂತ್ಕೋ ಈವ ನಾಲ್ಕರಿಂದ ಒಂದ ಆರು ಗಂಟೆವರೆಗೂ ಐದುವರೆವರೆಗೂ ಕೆಳಗಡೆ ಕೂತ್ಕೋತೀನಿ ಮತ್ತೆ ಬರೀ ಇಲ್ಲ ಮತ್ತೆ ಫೋನ್ ನೋಡು ಫೋನ್ ನೋಡಿ ಮತ್ತೆ ಏಳುವರೆ ಊಟಕ್ಕೆ ಹೋಗ್ತೀವಿ ಎಲ್ಲಾ ಮಾತಾಡ್ಕೊಂಡ್ ಕಾಲ ಎಳ್ಕೊ ಹಕೊಂಡ್ ಹಾ ಮಾತಾಡ್ಕೊಂಡ್ ಕಾಲ ಎಲ್ಕೊಂಡ್ ಊಟ ಮಾಡ್ಕೊಂಡ್ ಬರಷ್ಟ ಊಟ ಮಾಡ್ ಎಂಟವರೆ ಎಂಟ ಗಂಟೆ ಎಲ್ಲ ಆಗುತ್ತೆ ಮತ್ತೆ ಎಂಟರಿಂದ ಒಂಬತ್ ಒಂಬತ್ವರೆಗೆ ವರೆಗೂ ಮತ್ತೆ ವಾಕ್ ಮಾಡ್ಕೊಂಡ್ ಅದ್ ಮಾಡ್ಕೊಂಡ್ ಮತ್ತೆ ವಾಕ್ ಮಾಡ್ತೀವಿ ಫ್ರೆಂಡ್ಸ್ ಎಲ್ಲ ಸೇರಿ
ಹಾ ಚೆನ್ನಾಗಿರದ ಒಂತರ ಫ್ರೆಂಡ್ಸ್ ಎಲ್ಲ ಒಟ್ಟ
ಮನ್ನೆ ಅವ್ರ ಮನ ಇಂತ ಇದು ಆ ಟೊಮ್ಯಾಟೊ ಚಟ್ನಿ ಮಾಡ್ಕೊಂಡ ಬಂದಿದ್ ಆಯ್ತಾ ಆ ಟೊಮೆಟೊ ಚಟ್ನಿಗೆ ಸುಮ್ನೆ ಮಾಡ್ಕೊಂಬಂದಿದಾಳೆ ತಿನ್ಬೇಕಾಯ್ತಾ ನಾವು ತಿನ್ನದಿಲ್ಲ ಅದು ನಮ್ ಕಡೆ ಹಿಂಗ ಅಂತರ್ ಕಣೆ ನಿಮ್ ಕಡೆ ಹ ಹೆಂಗ ಅಂತರ್ ಇಲ್ಲ ನಾ್ ಅದಕ್ಕೆ ನೀವ್ ಹಂಗ ಅಂತೀರಾ ಹ ಅದುಕ್ಕ ಕಿತಾಡ್ತೀವಿ ನಾವು ಎಲ್ಲದಕ್ಕೂ ಈಗ ಯಾರಾದ್ರು ಏನಾರರು ಅಂದ್ರೆ ಇಲ್ಲ ನಮ್ ಕಡೆ ಅಂದ್ರೆ ನಾವು ಎಲ್ಲಾ ಒಂದೇ ಪ್ಲೇಸ್ ಇಂತಲ್ಲ ಒಂದಿಷ್ಟು ಜನ ನಾರ್ತ್ ಕರ್ನಾಟಕ ಒಂದಿಷ್ಟು ಜನ ಈ ಕಡೆ ಬೆಂಗ್ಗಳೂರ್ ಕಡೆಯವ್ರು ಉಡುಪಿ ಹಿಂಗೆಲ್ಲಾ ಇದೀವಿ ಆಯ್ತಾ ಫುಲ್ ್ ಕಡೆ ಹಂಗಂತರ ನಿಮ್ ಕಡೆ ಹಿಂಗಂತರಿ ಇದಕ್ ಹಿಂಗ ಅನಲ್ಲ ಅದಕ್ ಹಂಗ ಅನಲ್ಲ ಎಲ್ಲದಕ್ಕೂ ನೀವ್ ಹಂಗಂತೀರ ನಾ ಹಿಂಗ ಅಂತೀರಿ ಎಲ್ಲದಕ್ಕೂ ಕಿತಾಡ್ತೀವಿ ನಾವಂತೂ
ಚೆನ್ನಾಗಿರುತ್ತಪ್ಪ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಇದ್ದು ಹಾಸ್ಟೆಲ್ ಎಲ್ಲ.
ಫುಲ್ಲು ಒನ್ ಬೋಕ್ ಅಂತು ಖಾಲೀ
ನೀವೇಸ್ಟ್ ಜನ ಇದೀರಾ ಫ್ರೆಂಡ್ಸು?
ಜನ ಇದ್ದೀವಿ. ಹನ್ನೆರ ಜನ ಒಂದ್ ಶಾಟ್ ಅವತ್ ಹನ್ನೆರಡು ಜನನು ಇರ್ಲಿಲ್ಲ ಒಂದೆ ಆ ಎಷ್ಟು ಎಂಟು ಜನಕ್ ಒಂದು ಒಂದೇ ರೌಂಡಲ್ಲಿ ಖಾಲಿ ಮತ್ತೆ ಅದ್ ಖಾಲಿ ಮಾಡಿ ಅದು ಬಾಕ್ಸ್ ಇರು ತ್ತಲ್ಲ ಆ ಬಾಕ್ಸಲ್ಲಿ ಅನ್ನ ಮಿಕ್ಸ್ ಮಾಡ್ಕೊಂಡ್ ತಿಂದಿದ್ ದಿನು
ಅದ್ ಲಾಸ್ಟಲ್ ಟೇಸ್ಟ್ ಚೆನ್ನಾಗ್ ಬರುತ್ತಲ್ವ?
ಹ್ಮ ಸಕ್ಕತ್ತಾಗಿರುತ್ತೆ ಪೆ ತಿನ್ನೋಕ್ಕೆ ಮಾಡ ಅಂದ್ರೆ ನಮ್ ಇನ್ನೊಂದ್ ಏನ್ ಲಕ್ಕಿ ಅಂದ್ರೆ ನಾವು ಫ್ರೆಂಡ್ಸ್ ತಿನ್ನೋದ್ರಲ್ಲಿ ಮಾಡೋದ್ರಲ್ಲಿ ಹಿಂದೆ ಮುಂದೆ ನೋಡಲ್ಲ ಇಗ್ ತಿಂದ್ರೆ ಲೈಕ್
ಹಾ ಹಂಗಿರ್ಬೇಕು ಹೌದು
ಮತ್ತೆ ಒಂದ ಜನ ಹೆಂಗಿರ್ತಾರೆ ಅಂದ್ರೆ ಇಲ್ಲ ಖಾಲಿ ಆಗುತ್ತೆ ನಂಗು ಬೇಕು ತಿನ್ಬೇಡ ಹಂಗೆ ಹಿಂಗೆ ಏನಿಲ್ಲ ನಮ್ಮ್ ಊರಲ್ಲಿ ಎ್ ತಿಿಂದ್ರಲ್ಲ ತರೇ ತಿನ್ನೋದಕ್ಕೆ ತಂದಿದ್ದೀವಿ ಏನು ಇವತ್ತು ತಿಿಂದಿಲ್ಲ್ರೆ ಅದನ್ನೇ ನಾ ತಿಿಂದಿ ನಾಳೆ ಸನ್ನೆ ಇವತ್ತ ತಿಿನ ಮುಗಸಿದ್ರೆ ಮುಗಿತ್ತಲ್ಲಾ ಅನ್ನೋದೆಲ್ಲ ನಮ್ಗೆ
ಹಂಗಿದ್ರೆ ಚೆನ್ನಾಗಿರುತ್ತೆ ಇಲ್ಲಂದ್ರೆ ಹಂಗೆಲ್ಲಾ ಅ ಕಂಜೂಸ್ತರ ಇದ್ರೆ ನಮ್ಗೂ ತಿನ್ನಕ್ ಮನ್ಸ ಬರಲ್ಲ
ಹಾ ಅದು ಒಂದ್ಸ ಒಂಥರಾ ಅನ್ಸ್ಬಿಡುತ್ತೆ ಅಪ್ಪ ತಿಂದ್ರೆ ಏನಾದ್ರು ಅನ್ಬಿಡ್ತ ಕನು ಇದು
ಹ ಮತ್ತೆ ನ್ ಮತ್ತೆ ನೆಕ್ಸ್ಟ್ ಟೈಮ್ ಕೇಳಕ್ಕೊ ಒಂಥರ ಅವರಾಗ ಅವರಾಗ ಕೊಟ್ರ ತಿನ್ನಕ್ಕೊ ಒಂಥರ ಆಗುತ್ತೆ ಸುಮ್ಮನೆ ಯಾಕೆೇಳೋದ ಅವ್ರ ನಾ ಅವ್ರಿ ಇಷ್ಟ ಇಲ್ಲ ಅಂದ್ಮೇಲೆ ಅನ್ಸ್ಬಿಡುತ್ತೆ
ಹಾ ತೂ ನಿಜ
ಅಂದ್ರೆ ಒ ನಿಮ್ದು ಚೆನ್ನಾಗಿರೋ ಗ್ಯಾಂಗ್ ಇದೆ
ಹ್ಮ್ ್ಯಾಂಗ ಚೆನ್ನಾಗಿದೆ ನಮು
ಗ್ಯಾಂಗ್ ಇದ್ರೇನೆ ಚಂದ ಮಾತಾಡಕ್ ಕೆಲ್ಲ ತಿರುಗಕ್ಕೆ
ಹಾ ಚೆನ್ನಾಗಿದೆ ಗ್ರೂಪ್ ಎಲ್ಲ ಮತ್ತೆ ಇನ್ನೊನ್ ಅಂದ್ರೆ ಎಲ್ಲ ವಾಕು ಊಟ ಎಲ್ಲ ಆದ್ಮೇಲೆ ಇದು ಬಂ್ ಹೊಡೆತು ಆಮೇಲೆ ಮತ್ತೆ ಹತ್ ಗಂಟೆ ಆಯ್ತು ಅಂದ್ರ ಹತ್ತು ಹತ್ತುವರೆ ಆಯ್ತು ಅಂದ್ರೆ ಮಲ್ಕೋಬೇಕು ಅಂತೀನಿ ಅದ ಮತ್ತೆ ಒಂದ್ ಗಂಟೆ ಏ ಗಂಟೆವರೆಗೂ ಹೋಗುತ್ತಲ ಮಲ್ಕೊಳೋದು
ಹಾ
ಅಷ್ಟೆ ತಾರ ಆಯತ ಒಂದ್ ಗಟೆ ಎರಡು ಗಂಟ ಆದ್ರೆ ಮಗಗ್ ಬಿಟ್ಟು ನೀವ ಮತ್ತ ಡೈಲಿ ಮಾಡ ಇನ್ನ ಇದೆ ರಿಪೀಟ್ ರಿಪೀಟ್ ರಿಪೀಟ್ ಮಾಡಿ ಸಾಕ ಆ
ಹ
ಸರಿ ಸರಿ ಆಯ್ತು ನಾನ್ ಯಾವಾಗಾದ್ರರು ಮತ್ತೆ ಫ್ರೀ ಇದಾಗ ಮಾಡ
ಹಾ ಸರಿ ಸರಿ ಹಾ ಮ